ಹಲೋ? ಹಲೋ?
ಹಲೋ ದಿವ್ಯಾ ಅವರ ಮಾತಾಡೋದು ಹೇಳಿ?
ಹಲೋ?
ಹಲೋ ಹೇಳಿ ದಿವ್ಯಾ ಅವರು
ಕೇಳಸ
ಕೇಳಸ್ತಾ ಇಲ್ವಾ?
ನಿಮ್ದು ವಾಯ್ಸ್ ಕೇಳಿಸ್ತಿಲ್ಲ? ಹಲೋ?
ಹಾ ಒಂದು ನಿಮಿಷ ಇರಿ ಕೇಳಸತ ಕೇಳಿಸ್ತಿದೆ ಏನ್ ಇವಾಗ?
ಹಲೋ? ಹಲೋ?
ಹಲೋ ಕೇಳಿಸತಿದೆ ಏನ್ ಇವಾಗ?
ಹಾ ಕೇಳಸತ್ತಿದೆ.
ಹಾ ಹೇಳಿ ದಿವ್ಯ
ಏನ್ ಮಾಡ್ತಿದೀರಾ?
ನೀವು?
ಹಲೋ?
ಹು ಕೇಳಸ್ತಾ ಇಲ್ವಾ?
ಇಲ್ಲ ಕೇಳಿಸ್ತಿಲ್ಲ ಇವಗಾ ಕೇಳಿಸ್ತಿದೆ.
ಹಾ ಹೇಳಿ ದಿವ್ಯ ಅವರೇ
ಏನ್ ಮಾಡ್ತಿದ್ದೀರಾ?
ಏನ್ ಇಲ್ಲ ನೋಡಿ ಊಟ ಆಯ್ತಾ?
ಊಟ ಏನ್ ಇಲ್ಲ ಕಾಫಿ ಸ್ನ್ಯಾಕ್ಸ್ ಆಗಿದೆ ಊಟ ನೈಟ್ ನಿಮ್ಮದು?
ನಮ್ದು ಇನ್ನೂ ಇಲ್ಲ ಮಾಡ್ಬೇಕ ಇವಾಗ ಇಲ್ಲ ಕಾಫಿ ಮಾಡಿ ಕುಡಿಬೇಕು.
ನಿಮ್ಮ ವಾಯ್ಸ್ ಕ್ಲಿಯರ್ ಇಲ್ಲ?
ಕೇಳಿಸ್ತಾ ಇಲ್ವಾ?
ಹಾ ಇವಾಗ ಕೇಳಿಸ್ತಿದೆ.
ಕೇಳಸ್ತಿದ್ದೇನಾ?
ಹ
ಹು
ಏನ್ ಮಾಡ್ತಿದ್ರಿ ಏನ್ ಮಾಡಿದ್ರಿ ಬೆಳಗ್ಯಿಂದ?
ಏನಿಲ್ಲ ಜಾಬ್ ಹೋಗಿ ಡ್ಯೂಟಿ ಹೋಗಿದ್ವಿ.
ಹೌದಾ?
ಹಲೋ ಹೂ ಡ್ಯೂಟಿ ಹೋಗಿ ಬ್ಯಾಂಕ್ ಅಲ್ಲಿ
ಹೌದಾ?
ಹಾ ನೀವು?
ನಮ್ದ್ ಇಂಜಿನಿಯರಿಂಗ್ ಫೈನಲ್ ಇಯರ್
ಹೌದಾ? ನಿಮ್ಮ ಊರ ಯಾವದ?
ನಮ್ದ್ ದಾವಣಗೆರೆ?
ದಾವಣಗೆರೆ ನಾ ಎಲ್ಲಾರೂ ಚೆನ್ನಾಗಿದ ನಮ್ದು ಸಿರಗುಪ್ಪ ಬಳ್ಳಾರಿ
ಸರಿಗುಪ್ಪಾ ಬಳ್ಳಾರಿ ನಂದು ಪ್ರಾಪರ್ ಹೊಸಪೇಟೆ ನೆ
ಹೌದಾ?
ಹಾ ನಾನು ಇಲ್ಲಿ ಬಂದಿರೋದು ಓದಕ್ಕೋಸ್ಕರ?
ಅಲ್ಲೇ ನಮ್ಮೂರ್ ಪಕ್ಕದಲ್ಲಿ ಎಲ್ಲಾರು ಚೆನ್ನಾಗಿದರಾ?
ಹಾಂ ಚೆನ್ನಾಗಿದ್ದಾರೀ ಎಲ್ಲರೂ ಚೆನ್ನಾಗಿದ್ದಾರೀ ನಿಮ್ಮ ಮನೇಲಿ
ಹಾ ಎಲ್ಲಾರು ಚೆನ್ನಾಗಿದ್ದ ಊರಿಗ್ ಹೋಗಿದ್ರಾ
ಊರಿಗ ಹೋಗಿಲ್ಲ ಎಕ್ಸಾಮ್ಸ್ ಇತ್ತು ಹೋಗಿಲ್ಲ ನೆಕ್ಸ್ಟ್ ಮಂತ್ ಹೋಗ್ಬೇಕು ಹ್ಞೂ
ಏನು ಏನಾದ್ರು ಜಾತ್ರೆ ಏನಾದ್ರುೂ ಮಳೆ ಏನಿಲ್ಲ ಮೋಡಾಗಿದೆ ಬರ್ಬಹುದು ಹ್ಮ್ ನೆಸ್ಮನ್ ಊರಿಗೆ ಹೋಗ್ತಿದಾರಾ
ಹಾಂ ನೆಕ್ಸ್ಟ್ ಮಂತ್ ಹೋಗ್ಬೇಕು
ಏನಾದರು ಜಾತ್ರೆ ನಾದರು ಇದದೆನ
ಇಲ್ಲ ಇಲ್ಲ ಏನಿಲ್ಲ ಸುಮ್ನೆ ಹಾಲಿಡೇಸ್ ಇತ್ತಲ್ಲ ಎಕ್ಸಾಮ್ಸ್ ಕಂಪ್ಲೀಟ್ ಆದ್ಮೇಲೆ ಹೋಗ್ಬೇಕಷ್ಟೇ ಹ್ಮ್ ಜಾತ್ರೆ ಎಲ್ಲ ಆಾಗಲೇ ಮುಗಿತ್ತುು
ಹೌದಾ
ಹ್ಮ್ ಮರಿಯಮಲ್ಲಿ ಕೇಳಿದ್ದೀರಾ ಮರೆಮನಹಳ್ಳಿ ಹೊಸಪೇಟೆ ಹತ್ರ
ಹ್ಮ್ ಸಂಡೂರು
ಸಂಡೂರಲ್ಲ ಮರಮನಹಳ್ಳಿ ಅಂತ ಹೊಸಪೇಟೆ ಹತ್ರ ಈ ಕಡೆ
ಹತ್ರ ಇಲ್ಲ ಸಂಡೂರ ಹತ್ರ ಒಂದು ಮಾರನಳ್ಳೆ ಅಂತಿದೆ ಕೇಳಿದ್ದೀನಿ
ಹ ಹಾಗ್ರಿ ಬೊಮ್ಮನಹಳ್ಳಿ ಆ ಕಡೆ ಸೈಡ್ ಹ್ಮ್ ಆ ಕಡೆ ಸೈಡ್ ನ ಮೂರು
ಸಂತ ಊರ ಅದೇನಾ
ಹ್ಮ್ ಅದೇ ಅದ
ಹ್ಮ್ ಹ್ಮ ಮುಂದೆ ಏನ್ ಮಾಡ್ಬೇಕಂತ ಹೇಳ
ಹ್ಮ
ಹಲೋ
ಹಾ ಕೇೇಳಸ್ತಿದ್ದ ನ ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಿದೆ ಸ್ವಲ್ಪ ಸ್ವಲ್ಪ
ವಸ್ ಬೇಕಾಗಗ್ತಿದೆನಾ
ಹಾ ಇವಾಗ ಇವಾಗ ಕ್ಲಿಯರ್ ಇದೆಿ ಹಾ ಕೇಳಿಸತಿದ್ದಿ
ಹಾ
ಎಷ್ಟುಾರ್ಕ್ ಕಂಪ್ಲೀಟ್ ಆಯ್ತು ನಿಮ್ದು
ಹಾ
ಎಷ್ಟಾಗಿದೆ ಕಾಲ್ಸ್ ಕಂಪ್ಲೀಟ್
ಇದ ಫಸ್ಟ್ ಕಾಲ
ಹೌದಾ
ಹ್ಮ್ ನಿಮ್ದು
ನಮ್ದು ಫಿಫ್ಟೀನ್ ಇದು ಕಂಪ್ಲೀಟ್ ಆದೇ ಫಿಫ್ಟೀನ್
ಹೌದಾ ಇದೇ ಫಸ್ಟ್ ಕಾಲ ಉಟ ಹ್ಮ ಹ್ಮ್
ಅಂದ್ರೆ ಹೆಂಗಿರುತ್ತಂದ್ರ ಇದು ಫೈ ಟಾಸ್ಕ್ ಕೊಟ್ಟಿರ್ತಾರಲ್ಲಾ ಫೋರ್ ಕಾಲ್ಸ್ ಕೂಡ ಒಂದೇ ಪರ್ಸನ್ಗ್ ಮಾಡ್ಬೋದು ಫೈವ ಒಳಗೆ ಒನ್ ಕಾಲ್ ಮಾತ್ರ ಬೇರೆಯವ್ರಿಗೆ ಮಾಡ್ಬಹದು ಆಥರ ಮನ್ಸ್ ಸೊ ನಿಮ್ ಫ್ರೆಂಡ್ಸ್ ಯಾರಾದ್ರು ಇದ್ರೆ ಆ ತರ ಮಾಡಿ ಮಾತಾಡ್ರಿ ಅಂತ ಹೇಳಿದೆ ಜಲ್ದಿ ಬೇಗ ಕಂಪ್ಲೀಟ್ ಆಗ್ತೈತೆ
ಹಾ ಹಾ
ಸುಮ್ನೆ ಎಲ್ಲಾ ನಂಬರ್ ಹುಡ್ಕೊಂಡು ಹುಡ್ಕ ಕಕೊಂಡು ಹೋಗಿ ಮಾಡೋದಕ್ಕಿಂತ ಮಾತಾಡಿದ್ರೆ ಚೆನ್ನಾಗಂತ ಹೇಳಿದೆ
ಹ್ಮ್ ನೀವೇ ಮಾತಾಡ್ಬೋದಲ್ಲ ಕೈಕಾಲ್
ಅಂದ್ರೆ ನ ಕಂಪ್ಲೀಟ್ ಆದ್ಮೇಲೆ ಅಂತ ಹೇಳ್ತಿದ್ದೀನಿ ನಮ್ದು ಲಮಿಟ್
ಕಂಪ್ಲೀಟ್ ಆದ ಹಾ ಹೌದು ಸರಿ ಹಲೋ ಹಲೋ
ಹಾ ಕೇೇಳಸ್ತಿದ್ದೇನಾ
ಹಲೋ
ನಿಮ್ದ ವಾಯ್ಸ್ ಕ್ಲಿಯರ್ ಇಲ್ಲ
ಹಲೋ ದಿವ್ಯಾ ಅವ್ರ ಹ್ಮ್ ಮಾತಾಡ್ ಕೇಳಿಸ್ತಾ ಇಲ್ಲ ನೀವ್ ಮಾತಾಡಲ್ಲ
ನೀವ್ ಮಾತಾಡೋದೇ ಕೇಳಿಸತಿಲ್ಲ ಬರೀ ಹೊರಗಿನ ಸೌಂಡ್ ಬರ್ತದೆ ನನ್ಗೆ
ಕೇಳಿಸತಾ ಇಲ್ವಾ
ಹಾ ಇವಾಗ ಕೇಳಿಸ್ತಿದೆ ಇವಾಗ ಇವಾಗ
ಹೇಳ್ಬೇಕ್ರಿ ಹಲೋ
ಸ್ನಾಯಕ್ಸ್ ಎಲ್ಲ ಆಯ್ತಾ
ಹ್ಮ್ ಆಯ್ತು ನಿಮ್ದು
ಹಾ ಆಯ್ತು
ಹ್ಮ್ ಹ್ಮ್್ಮ ಹೊರಗಡ ಎೆಯಲ್ಲಿ ಹೋಗಿರುವಾ ನೀಮಗೆ
ಇಲ್ಲ ಇವಾಗಿನ ಎಕ್ಸಾಮ್ ಇತ್ ಇವತ್ತು ಎಕ್ಸಾಮ್ ಮುಗಸ್ಕೊಂಡು ಚಿದಗೊಂಡೆ
ಹೌದಾ
ಹ್ಮ್
ಸುಮ್ಮನೆ ಹೊರಗಡೆ ಅನುಭವ ಬರ್ಬೇಕಂಡಸ
ಹಾ ಏನನ್ರಿ
ಫ್ರೆಂಡ್ಸ್ ಜೊತೆ ಹಂಗೆ ಹೊರಗಡೆ ಹೋಗ್ ಬರ್ಬೇಕಮ
ಇಲ್ಲ ನಾಳೆ ಹೊರಗೆ ಹೋಗೋದಿತ್ತು ಒಂದ ಸ್ವಲ್ಪ ಅದಕ್ಕೆ ಮತ್ತೆ ನಾಳೆ ಹೋಗ್ತೀವಲ್ಲಾ ಬಿಡು ಮತ್ತೇನು ಇವತ್ತು ಹೋಗೋದಂತ ಸುಮ್ಮನೆತ್ತು
ಹ್ಮ್ ಹೌದೌದು ಇನ್ನ ಎಕ್ಸಾಮ್ ಎಷ್ಟು
ಇನ್ನುೂ ಎರಡು ಇದ್ದಾವ ಅಷ್ಟೆ ಮತ್ತೆ ಲ್ಯಾಬ್ಸ್ ಇದ್ದಾವೆ ಅದಾದ್ರೆ ಮತ್ತೆ ಕಂಪ್ಲೀಟ್ ಆಯತು
ಹೌದಾ ಹಾ ಹ್ಮ್ ಕೇಳ್ಬೇಕ ನ
ಫೋನ್ ಎಲ್ಲಿ ಇಟ್ಟಿದ್ರ ನಿಮ್ದು ವಾಯ್ಸೇ ಕ್ಲಿಯರ್ ಬರ್ತಿಲ್ಲ ಸ್ವಲ್ಪ ಕ್ಲಿಯರ್ ಬರ್ತಿ ಮತ್ತೆ ಹೋಗ್ತೇತಿ ಮತ್ತೆ ಬರ್ತೆ
ಹೇಳ ಬುಕ್ರೀ ಇನ್ನೇನು ಕೇಳಿಸ್ತಾ ಇದ್ದಾನೆ ಇವಾಗ
ಹಾಂ ಇವಾಗ ಕೇಳುಸ್ತಾ ಇದೆ
ಹಾ
ನಿಮ್ದ ವಾಯ್ಸ್ ಕೇಳಿದ್ರೆ ನನ್ ಫ್ಯಾಮಿಲಿಯಲ್ಲಿ ನಮ್ ದೊಡ್ಡಪ್ಪನ ಮ ಒಬ್ರುಾರೆ ಅಶೋಕಣ್ಣ ಅಂತ ಅವ್ರ್ದ ವಯಸ್ಸು ಹಿಂಗೆ ಸಿಮಿಲರ್ ಇದೆ
ಹೌದಾ ಹೇಳಬೇಕ್ರಿ ಇನ್ನೇನ್ರೀ
ಹ್ಮ್ ಹೇಳ್ರಿ
ಹ್ಮ್ ಹಲೋ ಹೇಳ್ಬೇಕ್ರಿ ಇನು
ಹಾ ಹೇಳ್ರಿ ನೀವೆ ಏನ್ ತಿಂಡಿ ಮಾಡಿದ್ರಿ ಬೆಳಿಗ್ಗೆ
ಬೆಳಗ್ಗೆ ಚಪಾತಿ
ಚಪ್ಪಾತ್ ಹಾ ಲಂಚಿ ಕೂಡ ಅದೇ ತಗೊಂಡ್ ಹೋಗಿದ್ರಾ ಏನ್ ಅಲ್ಲೇ ಕೊಡ್ ತ್ತರ
ಇಲ್ಲ ಲಂಚ್ ನಮ್ದೇ ಹೊರಗಡೆ ಮಾಡ್ತೀವಿ್ರೆ ಮಧ್ಯಾಹ್ ಟ
ಹಾ ಹಾ ಕೆ
ಬೆಳಗ್ಗೆ ಇಲ್ಲೇ ರೂಮ್ಲ್ಲಿ ಮಾಡ್ಕೊಂಡ್ ಹೋಗಿದ್ವಿ
ಹ್ಮ್ ನಿಮ್ದು ಪ್ರಾಪರ್ ಅದೇ ಊರಾ.
ಹಾ ನಮ್ದು ಸಿರಗುಪ್ಪೆ.
ಹಾ ಹಾ
ಊರಿಗ ಬಂದಾಗ ಯಾವಾಗಾದ್ರೂ ಕಾಲ್ ಮಾಡು.
ಹಾ ಸರಿ ಸರಿ ಆಯ್ತು.
ಹ್ಮ್
ಹ
ಹೇಳ್ಬೇಕು ನೀವೆ. ಇವಾಗ ನೀವ ಇರೋದ ಎಲ್ಲಿ ದಾವಣಗೆರೆಯಲ್ಲಾ.
ಹಾ ದಾವಣಗೆರೆಲ್ಲಿ.
ಹಲೋ
ಹಲೋ
ಹ್ಮ್ ಹೇಳ್ರಿ.
ಹ ಹೇಳ.
ಹಲೋ ನೀವೆ ಹೇಳ್ಬೇಕ ಹಾ ಕಳಸ್ತಿದೆ ನೀವೆ ಹೇಳ್
ನಾನ್ ಇವಾಗ ಇರೋದ ಇಲ್ಲಿ ದಾವಣಗೆರೆಯಲ್ಲಿ. ಇನ್ನೊಂದು ಮ್ಯಾಕ್ಸಿಮಮ್ ಇನ್ನೊಂದೆರಡು ಮೂರು ತಿಂಗಳು ಇರ್ಬೋದು ಅಷ್ಟೆ.
ಹೌದಾ
ಹ್ಮ್
ಆಮೇಲ್ ನಿಮ್ಮೂರಿಗೇನಾ.
ಹ್ಮ್
ಡೈರೆಕ್ಟ್ ನಿಮ್ಮೂರ್ಗೇನಾ ಎರಡ್ ತಿಂಗ್ಳ ಆದಮೇಲೆ.
ಎರಡ್ ತಿಂಗಳ ಆದ್ಮೇಲೆ ಮತ್ತೆ ಒಂದ್ ಕೋರ್ಸ್ ಮಾಡ್ಬೇಕು ಕೋರ್ಸ್ ಮೇಲೆ ಹೋಗ್ ಬೇಕು ಎಲ್ಲಿ ಕಾಲೇಜ್ ಚೆನ್ನಾಗಿದ್ದಾವೆ ನೋಡ್ಕೊಂಡು ಹ್ಮ್.
ಹಾ ಹ್ ಹೌದೌದು. ಇನ್ನೇನ್ ಹೇಳ್ಬೇಕು. ಹಲೋ
ಏನ್ ಹೇಳಿದ್ರಿ.
ಹೇಳ್ಬೇಕ್ರಿ ನೀವ ಅಂದ
ಹೇಳ್ರಿ ನೀವೆ
ಹ್ಮ ನಮ್ಮದೇನ ಇಲ್ಲ ನಿಮ್ಮದೆ ಹಲೋ
ಹಾ ಹೇಳ. ನೈಟ್ ಏನ್ ಊಟಕ್ಕೆ.
ತತ್ತಿ ನೋಡ್ಬೇಕು ಇನ್ನ ರೂಮಲ್ಲಿ ಯಾರು. ಬಂದಿಲ್ಲ.
ರೂಮಲ್ಲಿ ಇರೋದ ನೀವು.
ಹ್ಮ್ ರೂಮ್ ಮಾಡಿದಿವಿ ಇಲ್ಲ ಬೆಂಗ್ಳೂರಲ್ಲಿ ನಾವಿರೋದು. ಇಲ್ಲ ಇಲ್ಲ ಮನೇಲಿ ಇಲ್ಲ.
ಏನಂದ್ರಿ.
ಮನೆಯಲ್ಲಿಲ್ಲ ನಾವಿರೋದು ಬೆಂಗಳೂರಲ್ಲಿ.
ಹೌದಾ
ಹಾ
ಹ್ಮ್ ಹ್ಮ್
ಹೇಳ್ಬೇಕ ಏನ್ ನೀವೆ. ಹಲೋ
ಹಾ ಹೇಳಿ
ನಮ್ದೇನಿಲ್ಲರಿ ನೀವೆ ಹಲೋ ಹಲೋ